ಹಲೋ ಕೇಳಿಸ್ತಿದಯ ಹ್ಮ್ ಏನಿಲ್ಲ ಏನ್ ಮಾಡ್ತಿದ್ದೀರಾ
ಏನ್ ಮಾಡು ಸುಮ್ನೆ ಹಂಗಗೆ ಇದ್ದು ನೀವು
ನಾವು ಹಂಗೆ ವಾಕ್ ಮಾಡ್ತಾ ಇದ್ದ
ಹ ತಿನ್ ದ ಜಾಸ್ತಿ ಆಐತೆ ನ
ತಿನ್ಬೇಕಂತ ವಾಕ್ ಮಾಡ್ತಾ್ದೀವಿ
ತಿನ್ನೋ ನಂತರ
ಹಾ ಜಾಸ್ತಿ ತಿನ್ನೋಣ ಅಂತ
ಕಡಿಮೆ ತಿಿನಿ ಈಗ್ಲ ಅಲ್ರ ತುಂಬಾ ದಪ ಇದ್ರ
ಅಷ್ಟೊಂದಪ್ಪ ಇದ್ದೀಿನ
ಹಾ
ಪರವಾಗಿ ನ ಬಿಡಿ ದವ ಎ ತಿನ್ಬೇಕ ಅಷ್ಟೇ ಡಬ್ಬ ಆದ್ರೂ ಆಗ್ತಿೀರಿ ಹಾ
ಏ ಸಮಾಚಾರ ಅಂತೆ ಅಪ್ರಪು ನನ್ ಕಬಡಿದ್ರ ನಮನ್ನ
ನೀವಂತೂ ನೆನ್ಕಳದಲ್ಲ ಅದ್ಕ್ಕೆ ನಾನ್ ನೆನ್ಕೊಂಡಿದ್ದೀನಿ
ಹೌದ ನಾವೇನ್ ನನ್ಕಲ್ಲೆ
ಹ ಮೇ ಬಿ
ಮೇಬಿ
ಹಾ
ಹಾ ಹಾ
ಕ್ಣೆ ನಿರ್ತಿಸಕೊಡಲ್ಲ ಹ ಪಕ್ಕ ನೆನಪಿಸಕೊಡದ ಬಿಡಿ ಹ್ಮ್ ಮತ್್ಕ ತಾನೆ ಕಾಲ್ ಮಂದಿರೋದು
ಹೌದಾ ನೀವ್ ಮಾಡಿದ್ರಿ ಈಗ
ಫಸ್ಟ್ನಾಗ ಕಾಲ್ ಮಾಡಿದೇ ನೀವು ತಾನೆ ಕಾಲ್ ಮಾಡಿರೋದು
ಹಾ ಮತ್ತ
ಮತ್ತೆ ಏನಿಲ್ಲ ಹೆಂಗಿದೆ ಲೈಫ್
ಲೈಫ್ ಏನಾಗಿದೆ ಹೋಗಿದೆ ಎಲ್ಲಾ ಮುರ ಮುಟ್ಟಿ ಆಗಿದೆ
ಹ್ಮ್
ಕಟ್ಟೋಣ ಜೀವನಾನ ಇನ್ನೇನ ಇಿದೆ
ಅಷ್ಟೆ ಮತ್ತೆ ಮತ್ತೆ ಟ್ರಾಕಿಗೆ ಬಂದು
ಮತ್ತೆ ಕಟ್ಟಣ ಕೆ ಕೆಲವೊಂದು್ ಪಾಠ ಕೆಲವೊಂದು್ ಪಾಠ ಕಲ್ಯಾಣ
ಹಾ
ಅದ್ರಿಂದ ಕಲ್ತ್ಕೊಳ್ಳೋಣ ಕಲಿಯೋಣ ಕಟ್ಟೋಣ ಇನ್ನ ಕಟ್ಟೋಣ ಇನ್ನ ಇನ್ನ ಒಳ್ಳೆ ಪತ್ರರ ಒಬಳ ಜಾಣ ಆಗ್ತವೆ ಏನೇನ್ ಮಾಡಕಾಗುತ್ತ ಆಗ್ತದೆ ಎಲ್ಲಾ ಪರೀಕ್ಷೆಗಳನ್ನು ದಾಟಿ ಬರೋಣ ಹ್ಮ್
ಲೈಫ್ ಹೆಂಗಗುತ್ತೆ ತಂಗೆ ಊಟಾ ಚಟ್ನಿ ದೋಸೆ ಅನ್ನ ರೈಸ್
ಇ ವಿಶತ್ತಲ ಚಟ್ನಿ ಅನ್ನ ದೋಸೆ
ಬೆಳಗ್ಗೆ ದೋಸೆ ರುಬ್ ಇತ್ತು ದೋಸೆ ಇಟ್ಟಿತ್ತು ಅದು ಖಾಲಿ ಆಗಿಲ್ಲ ಸೊ ಅದಕ್ಕೆ ಇವಾಗ ನೈಟ್ ಅದನ್ನ ದೋಸೆ ಹಾಕಂತೀವಿ ಮತ್ತೆ ಸ್ವಲ್ಪ ರೈಸ್
ಹೆಗಿದೆ ಇವಾಗ ರೂಮು ಜೀವನ
ರೂಮ ಜ ಚೆನ್ನಾಗೈತೆ ಆ ಇಲ್ಲ ಇಲ್ಲ ಎರಡು ಓಕ್ಯನೆ ಅಂದ್ರೆ ಅಲ್ಲ ಅಂದ್ರೆ ಎಲ್ಲಾ ಹ್ಮ ಅಲ್ಲರಿ ಅಲ್ಲಂತ ಅಂದ್ರೆ ಎಲ್ಲಾ ಮಾಡ್ಕೊತಿದ್ರು ತಿನ್ಬಿಟ್ಟು ಹೋಗ್ತಿದ್ದೆ ಇಲ್ಲ ಅಂದ್ರೆ ಮಾಡ್ಕೊಂಡ್ ತಿನ್ಬೇಕಷ್ಟೆ
ಅಷ್ಟೆ ಎಲ್ಲ ಮಾಡ್ಕೊಂತ ಇದ್ರ ಹಂಗ್ರ
ಮಾಡ್ಕೋಬೇಕಲ್ಲ ರೂಮ್ ಅಲ್ಲಿ ಇದ್ಮೇಲೆ
ಹ್ಮ ನಿಂಬಿಸ ಬೆಳೆ ಬತುಂಗಿ ಬತ್ತೇ ಹೇಳಿದ್ರು ನಿಮ್ ರೂಮ್ ಸ
ಹೌದಾ ಬೇಳೆ ಇಲ್ದನೆೇ ಬಿಸಿಬಳೆ ಮಾಾತ್ ಮಾಡಿದ್ವಿ ನಾವು
ಹ್ಮ್ ಹುಷಾರ್ು ಮತ್ತೆ ನಾವ ಯಾರು ಬಂದಾಗ ತರ ಮಾಡಕಟ್ಬ ಬಿಟ್ರ
ಇಲ್ಲ ಚೆನ್ನಾಗ್ ಮಾಡ್ಕೊಡ್ತೀವಿ ಏನಂತ ಹೇಳಿದ್ರ ಚೆನ್ನಾಗಿ್ ಮಾಡಿದೀವಿ ಅ ಹೇಳಿದ್ರ ಹೆಂಗೆ
ಅಯ್ಯೋ ಬೆಳೆ ಸೂಪರ್ ಆಗಿತ್ತು ಅಂದ್ರ ಅವರು ಬೆೇಳೆ ವಂಗಿ ಬತ್ತು ಎಲ್ಲಾ ಸೂಪರ್ ಆಗಿತ್ತು ಅಂದ್ರು
ಚೆನ್ನಾಗಿತ್ತು ಬಟ್ ಬೆ ಇರ್ಲಿಲ್ಲ ಆಯ್ತ ಹೆಸರು ಬೆಳೆ ಆಗ್ತ ಕೀ ಮಾಡಿದ್ದು
ಎತ್ತವರ್ಗೆ ಹೆಗ್ಣ ಬುದುಂತ ಹತ್ರಲ್ಲ ಹಗೆ ನೀವ್ ಏನ್ ಮಾಡಿದ್ರರು ಚೆನ್ನಾಗೇ ಇರುತ್ತೆ
ಅಕ್ಕ ನಿಮ್ಗೂ ಮಾಡ್ಕೊಡ್ತೀನ್ ನ ಒಂದ್ಿನ ಚೆನ್ನಾಗಿರುತ್ತೆ
ಈ ನಾವು ಇನ್ನೂ ತುಂಬಾ ದಿನ ಬದುಕ್ಬೇಕು ಅಂತ ಆಸೆ ಐತೆ
ಸಲ ಬನ್ನಿ
ಯಾಕ್ತಕ್ಕ ಆಮೇಲೆ ಸುಮ್ನೆ
ಹ್ಮ್ ಬೇಡ ಬಿೇಡಿ ಬರ್ಬೇಡಿ ಹಾ
ತಿಳಸ್ಕೊಂಡ್ರೆ ಸರಿ ಆಗಲ್ಲಲ್ಲ
ಆತರ ಎಲ್ಲಾ ಕೋಪ ತೀರ್ಸ್ಕಳವ ನಾನು
ಹ್ಮ್ ಹಾಗಗಿದೆ ತಸ್್ಕೊಂಡಿದ್ರ ಬಿಡಿ
ತೀಸ್ಕೊಂಟೇ ಒ ತೀರ್ಸ್ಕ ವು ಊಟದ ವಿಷಯಲ್ಲಲ್ಲ ತಿರ್್ಕೊಳಲ್ಲ
ಹ್ಮ್ ಹ್ಮ್ ಹ್ಮ್
ಹಾ
ಕರಾಮಾಗ ಇದ್ದಾರ ಹಂಗಾರ ಇವಾಗ ಕೆಲಸ ಬೇರೆ ಕಡೆ ಹಡುತ
ಹುಡುಕ್ತಾ ಇದ್ದೀನಿ
ಆ ಎಲ್ಲ ಆನ್ಲೈನ್ ಅಲ್ಲಿ ಲಿಂಡ್ಲ್ಲ ಹಡು ಇದ್ರಾ
ಹ್ಮ್ ನೌಕ್ರ ಎಲ್ಲಾ ಹುಡುಕ್ತಾ ಇದ್ದೀನಿ ಅಪ್ಲೈ ಮಾಡ್ಬೇಕು ನೌಕ್ರಲಿ
ಇ ಹಪ್ಳೆ ಮಾಡ್ತಾರ ಇದ್ದಾರ
ಕಕೋತ ಇದೀನಿ ಮಾಡಿಲ್ಲಾ ಇವಾಗ ಕಾಲೇಜಲ್ಲಿ ತಂಬಿಟ್ಟ ಸು್ಾಗಿದ್ದೆ ಮಾಡ್ಬೇಕು ನೌಕ್ರರಿ
ಹ್ಮ ಹಾ
ಹ್ಮ್ ಮತ್ತೆ ನಿಮ್ದು ಜಾಬ್ ನೆಕ್ಸ್ಟ್
ನೆಕ್ಸ್ಟ್ ನಾವು ಏನ್ ಮಾಡಕ್ ಆಗುತ್ತ ಅದು ಮಾಡೋದು ದೇವ್ರ ಹೆಂಗಂಗ ಕರ್ಕೊಂಡ್ ಕಳಸ್ತಾನ ಹಂಗಂಗ ಹೋಗೋದು ಎಫೋರ್ಟ್ ನಾವ್ ದೇವ್ರ ನೋಡ್ತಿರ ಸಾಕು
ಹ ಯಾರಿಗೂ ಕೊಡಂಗಿಲ್ಲ ಕೊಟ್ಟ ಸಾಾಕಾಗಿದೆ ಅನ್ಸುತ್ತಲ್ವಾ ಹ್ಮ್ ಮತ್ತೆ ಎ ್ ಹೆಂಗಿತ್ತು ಚೆನ್ನಾಗ್ ಮಾಡಿದ್ರ
ಪರವಾಗಿಲ್ಲ
ರಿಸಲ್ಟ್ ಯಾವಾಗ
ಗೊತ್ತಿಲ್ಲ ಯಾವಾಗ ಬಿಡ್ತಾರ ಮೇ ಬಿ ಅವ್ರು ಬಿಟ್ಟಾಗಲ್ಲ ರಿಸಲ್ಟ್
ಹಾ ಹಂಗೆ
ಹ್ಮ
ಆಮೇಲೆ ಇನ್ನ ಯಾವ್ ಎಕ್ಸಾಮು ಟ್ರೈ ಮಾಡಲ್ವಾ
ಇವತ್ತೊಂದು ಆಗಿದೆ
ಹು
ಕಾನ್ಸ್ಟೇಬಲ್ದ್ ಒಂದು
ಹಾ ಹಾ
ಅದೇ ಇನ್ನು ಶುರು ಮಾಡ್ಬೇಕತ್ತಗೆ ಮನೇಲಿ ಏನ್ ಹೇಳ್ತಾರೆ ಕೇಳ್ಬಿಟ್ಟು ನಮ್ ಮನೆಲ್ಲಿ ಅಲ್ಲಿಗೆ ಸ ಶಿಫ್ಟ್ ಆಗ್ ಅಲ್ಲಿಗೆ ಶಿಫ್ಟ್ ಆಗ ಅಂತ ಇದ್ ಮಾಡ್ತಾ ಇದ್ರು ಫೋರ್ಸ್ ಮಾಡ್ತಾ ಇದ್ರು, ಬಟ್ ನೋಡಣ ಹೇಗ್ ಆಗುತ್ತೆ
ಒಳ್ಳೆ ಕಡೆ ಸಿಕ್ಕುದ್ರೆ ಶಿಫ್ಟ್ ಆಗಿ ಯಾಕ್ ಬೇಡ ಅಂತೀರ
ಏನ್ ಮಾಡಕ್ ಆಗಲ್ಲ ಈಗ ಏನೇನ್ ಆಗುತ್ತೋ ಅದ ಆಗುತ್ತೆ
ಹ್ಮ್
ಶಿಫ್ಟ್ ಆಗ್ಲೇಬೇಕು ಒಂತರ ಶಿಫ್ಟ್ ಆಗ್ತಿ ಹಾ
ಹ್ಮ್ ಏನಾಗುತ್ತೆ ಗೌರ್ಮೆಂಟ್ ಕೆಲ್ಸ ಅಲ್ವ ಶಿಫ್ಟ್ ಆಗಿ
ಶಿಫ್ಟ್ ಅಂದ್ರೆ ಎಲ್ಲಿ ಶಿಫ್ಟ್ ಆಗಿಂತ ಇದ್ರ ನೀವು
ಕೆಲ್ಸಕ್ಕೆ ತಾನೆ
ಕೆಲ್ಸ ಇನ್ನು ಎಕ್ಸಾಮ್ ಬರ್ದು ಪ ಎಕ್ಸಾಮ್ ನಮ್ಮ್ ಮನೆಯಲ್ಲಿ ನಮ್ಮಮ್ಮ ಅಲ್ಲಿಗೆ ಸ್ವಲ್ಪ ಸಮಾಧಾನದಲ್ಲಿ ಕೇಳ್ತೀರ
ಹಾ ಹೇಳಿ ಹೇಳಿ
ಸಮಾಧಾನದಲ್ ಕೇಳಿದ್ರೆ ಏನೇನೋ ಆಗಿರೋದ್ ಇಷ್ಟೊತ್ ಹ ಅದು ನಮ್ಮಮ್ಮ ಅವ್ರು ಅಲ್ಲಿ ಕರಿತಾ ಇದ್ರು ಮನೆಗೆ
ಹಾ
ಸೊ ನನಿಗೆ ಅಲ್ಲಿ ಅಲ್ಲಿಂದ ಇಲ್ಲಿ ಅಪ್ ಅನ್ ಡೌನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇವಾಗ್ ಬೇರೆ ಕಾಲು ಆಗಸ್ಟ್ ಎರಡನೇ ತಾರೀಕು ಎಕ್ಸಾಮ್ ಇದೆ ಮನೆಯಲ್ಲಿ ಮತ್ತೆ ಮತ್ತೇನಾದ್ರು ಕನ್ವಿನ್ಸ್ ಮಾಡಕ್ಕಾದ್ರೆ ಮಾಡ್ಬೇಕು ಇಲ್ಲಾಂದ್ರೆ ಅಲ್ಲಿಂದಲೇ ಅಪ್ ಅಂಡ್ ಡೌನ್ ಮಾಡ್ಬೇಕು
ಮನೆಯಿಂದ ಹೋಗೋದೇ ಬೆಟರ್ ಅನ್ಸುತ್ತೆ
ಹ್ಮ್ ಹ್ಮ್ ಹ್ಮ್
ಹು
ನೋಡಣ ಏನೇನ್ ಆಗುತ್ತೆ
ಇರೊ ವಾತಾವರಣ ಸರಿ ಇಲ್ಲ ಅನ್ಸುತ್ತೆ ಮೇ ಬಿ
ಇಲ್ಲ ವಾತಾವಣೆೆಯಲ್ಲಿಯ ಕ್ಲಿಯರ್ ಇದೆ
ಎಲ್ಲಾ ದೂರ ದೂರ ಕ್ಲಿಯರ್
ಹ್ಮ್ ಸ್ಪಷ್ಟವಾಗಿದೆ ತಂಗಾಳಿ ಇದೆ ಅವಾಗ
ಹ್ಮ್ ಇರ್ ಬೇಕಲ್ವಾ
ಹ್ಮ್ ಹ್ಮ್
ಮತ್ತೆ ಊಟ
ಊಟ ಮಾಡ್ಬೇಕು ನಿಮ್ದು
ಅದೇ ಹೇಳದ್ನಲ್ಲ ಮಾಡ್ಬೇಕು
ನೀವು ಮಾಡ್ಬೇಕಾ
ಹ್ಮ್ ಮಾಡಬೇಕ
ಸೈಡ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದೀರಾ
ಸೈಡ್ ಬಿಸ್ನೆಸ್ ಇಲ್ಲ ಮಾಡ್ತಿಲ್ಲ ನಾನ ಏನಾದ್ರು ಕಲಿಬೇಕು ಎಕ್ಸ್ಟ್ರಾ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಇಲ್ಲ ಇವಾಗ ಸ್ವಲ್ಪ ನನ್ಗೆ ಇಲ್ಲೋ ಇಲ್ಲೋ ಇಂಟರ್ನ್ಶಿಪ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಅಡ್ಜಸ್ಟ್ ಆದ್ಮೇಲೆ ಸ್ವಲ್ಪ ಟ್ರೈ ಮಾಡ ಅಂತ
ಇನ್ನು ಮೂರ್ ತಿಂಗಳ ನಾವು ಅಡ್ಜಸ್ಟ್ ಆಗ್ ಅತ್ತನ ಇದಿರಾ
ಯಾಕೋ ನಂಗಿದ ಅಡ್ಜಸ್ಟ್ ಆಗ್ತಾ ಇಲ್ಲ ಸೊ ಸ್ವಲ್ಪ ನೋಡ ಅಂತ
ನೋಡೋಣ ನೋಡೋಣ ಅಂತ ಇದ್ರರು ಯಾವ್ದಾರ ಒಂದು ಕೋರ್ ಕಂಪ್ನಿಗಳಿಗೆ ಅಪ್ಲೈ ಮಾಡ್ಬೇಕಲ್ಲ ಇವಾಗ ನಿಮ್ದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇದಿದ್ರೆ ಸ್ಲ್ಪನ್ನ ಸ್ವಲ್ಪ ಇನ್ನೊಂದ ಎರಡ್ ಮೂ ಪಾಯಂಟ್ ಜಾಸ್ ಇದ್ರೆ ಚೆನ್ನಾಗಿರ್ತೇನ
ನ ಏಟ್ ಇದೆ ಲಾಸ್ಟ್ ಸೆಮ್ದು ನಂದು ಒ ನೈನ್ ಸಮಥಂಗ್ ಇದೆ
ಲಾಸ್ಟ್ ಸಮ್ದ್ ಮ್ಯಾಟರ್ ಆಗಲ್ಲ ಟ ಒರಲ್ ಆಗುತ್ತಾ ಆಗಲ್ಲಾ ಏ ಪಾಯಿಂಟ್ ಫೈವ್ ಇದ್ರ ಟ ಒರಲ ಸರಿ ಆಗ
ಕೆಪಿಟಿಸ ಎಲ್ಲೂ ಬಿಟ್ಟಿದಾರಾ ಎಕ್ಸಾಮು
ಕೆಪಿ ಟಿ ಸಿಲ್ಲಿ ಬಿಟ್ಟಿಲ್ಲ
ಓಕೆ
ನೀವು ಇದಕ್ಕೂ ಅಪ್ಲೈ ಮಾಡ್ಬೋದು ಬಟ್ ನಿಮ ಹೈಟ್ ಸಾಲ ಅಲ್ವೇ
ಅಲ್ಲ ಅಲ್ಲ ನೀವು ಪಿಸಿಗು ಅಪ್ಲೈ ಮಾಡ್ಬೋದು
ಹಾ
ಹೂಂ ಇದು ಎತ್ತರ ಅಷ್ಟಿಲ್ವ ನ ಒಂದೆ
ಎಷ್ಟ ಇರ್ಬೇಕ ಹೈಟ್
ಹುಡುಗಿರ್ಗೆ ಎಷ್ಟ ಇರ್ಬೇಕಪ್ಪ ಒನ್ ಸಿಕ್ಸ್ಟಿ ಫೈವ್ ಏನ ಇರ್ಬೇಕು ನಿಮ್ದ ಎಷ್ಟಿದೆ
ನನ್ಗೆ ಅದೆಲ್ಲ ಗೊತ್ತಿಲ್ಲ ಫೈವ್ ಪಾಯಿಂಟ್ ತ್ರೀ ಸಮ್ಥಿಂಗ್ ಇದೆ
ಹ ಇನ್ನು ಸ್ವಲ್ಪ ಜಾಸ್ತಿ ಇರ್ಬೇಕಂಗಾರ ನೋಡಿ ಅಲ್ಲಿ ನೋಟಿಫಿಕೇಶನ್ ಬಿಡ್ ಸಿಗುತ್ತೆ ಎಲ್ಲಾದರ ಅದನ್ನ ಓದ್ಕೊಳ್ಳಿ ನಿಮ್ಗೆ ಏನಾದ್ರು ಅನ್ವಯಸ ಅಂದ್ರೆ ಹಾಕಿ
ಅಂದ್ರೆ ಏನಿ ಡಿಗ್ರಿ ಏನ ಪಿಸಿಗೆ
ಹ್ಮ್ ಪಿ ಯು ಸಿ ಪಾಸ್ ಆದರೆ ಸಾಕ ಹ್ಮ
ಇವಾಗ ಅಪ್ಲೈ ಮಾಡ್ಬೋದ ಹಾಕಿದಾರಾ
ಇವಾಗ ಐದನೇ ಎಂಟನೇ ತಾರೀಕಿಂದ ಏನ್ ಅಪ್ಲಿಕೇಶನ್. ಆನ್ಗುತ್ತೆ. ಸೊ ನೀವು ಬಿಡ್ಬೋದು.
ಹ ಹು ಅಂದ್ರೆ ಏನ್ ಸ್ಟಡಿ ಮಾಡ್ಬೇಕ ಅದಕ್ಕೆ ಯಾವ್ ರಿಲೇಟ್. ಸ್ಟಡಿ ಅಂತ ಏನ ನಂಗ ಗೊತ್ತಿಲ್ಲ.
ನಾರ್ಮಲ್ ಎನ್ ಸಿ ಆರ್ ಟಿನೇ ಇವಾಗ ನೀವು ಇಷ್ಟುವರೆಗ ಹತ್ತನೇ ಒಂದನೇ ತಾರೀಕಿಂದ ಹತ್ತನೆ ಹನ್ನೆರನೆ. ಕ್ಲಾಸ್ ವರೆಗೆ ಏನೇನ್ ಓದಿದ್ರ ಕನ್ನಡ ಇಂಗ್ಲಿಷು ಸ ವಿಜ್ಞಾನ ಸಮಾಜ ಇವೆ ಹ ಅವೇ ಇರುತ್ತವೆ.
ಹು
ಓದಕ್ಕಳಿ ಮಾಡಕೊಳಿ.
ನೋಡನ ಟ್ರೈ ಮಾಡ್ತೀನಿ.
ಹು ಕೆ ನಿಮಗೆ ಧನ್ಯವಾದಗಳು.
ಹ ಓಕೆ ಥ್ಯಾಂಕ್ಸ್ ಬಾಯ್.